ಹಲೋ ಆರಾಮ ನಾಗೇಶ
ಹಾ ಆರಾಮ್ ನೋಡ್ರಿ ನೀವ್ ಆರಾಮ
ಹ್ಮ್ ನಾವ ಆರಾಮ ನೋಡ್ಪಾ
ಇ ಮಾಡತ
ಏನ್ ಇಲ್ ನೋಡಪ್ಪಾ ಇದು ಸುಮ್ಮು ಕುಂತಿದ್ದ ನಾಳಿಗೆ ಸಪೋರ್ಟ್ ಸಿಗೋಗಬೋದ ಇತ್
ಇದು ನಮ ಊರ್ ಕಡೆ ಜಾತ್ರೆ ಇತ್ತು ಕರ್ಕೊಂಡ್ ಹೋಗ್ಬೇಕಕ್ಂತನಿ ನಿಂಗ್
ಹೌದಾ ಯಾವಾಗ ಅದು ಜಾತ್ರೆ ಯಾವಾಗದ
ಹ್ಮ್ ಜಾತ್ ಈಗ ಮತ್ತೆ ಇನ್ನ ಒಂದು ಒಂದ್ ಹ್ಯಾಧ್ನಾಯ್ದಿವಸ್ದಾಗದ ಹನ್ನೆರಡು ತ ತಾರೀು ಹದಿಮೂರು ತಾರೀಖುಂಗದಾ
ಹ್ಮ್ ಆಯ್ತತ್ ತಗ ಹೋಗಮ ತಗೊ ಮತ್ತ
ಹ ಎಲ್ಲಾ ಆರಾಮಲ್ಲ ಹೋಗಮ್ಮ ಬರ್ತಿಲ್ಲ ಪಕ್ಕ ಹೋಗಮ್ಮ
ಏ ಬರ್ತನ್ ತಗೋರು ಏನ್ ದೋಸ್ತ್ ಕರ್ಯದ್ ಅಪ್ರೂಪ ಅಂದಸಲ್ಲ ನೀವ ಮೂರು ಜಾತ್ರಿ ಬರ್ಲನ್ ಹ್ಮ್ ಬರ್ತ ಅಂತ ಹೆಂಗ ಬರ್ಲಿ ಅವಳ
ಎಲ್ಲಾ ನಮ ನಮ್ಮ ಮನೆ ನಮ ಮನ ನಿಂತ ಇದು ಹೋಗ್ತದಾ
ಹ್ಮ ಯಾಕಂದ್ರೆ ನಾವು ಇಷ್ಟು ದೂರ್ಲಿಂದ ಅಲ್ಲಿ ಈ ನಿಮ್ಮೂರಿಗೆ ಬರ್ಬೇಕಂದ್ರೆ ನೀ ಕರ್ಕೊಂಡ್ ಹೊಂಟಿಡಿದ ಅಂದ್ರೆ ನಾ ಬರ ಬರ್ಲಾ ಅಂತ ಹೇಳಕ್ ಆತ
ಪಕ್ಕ ಕರ್ಕೊಂಡ್ ಹೋಗದ್ತೀನಿ ಜಾತ್ಗೆ
ಆಯ್ತು ಅಂದ್ರೆ ಎಲ್ಲಾ ನಿಮ್ದೇ ಇರ್ತೇನ ದೇವರು ಮಾಡದ
ಹ್ಮ್ ದೇವರು ಇಲ್ಲಿ ನಮ್ಮ್ ಊರು ನಮ್ಮ್ ಊರಲ್ಲಿ ಇತ್ತು ಅಲ್ಲಿ ದೇವ್ರ ಪೂರಾ ನಮ್ಮ್ ಮನೆನಿಂದ ಇದು ತದ ತೇರ ಇಟು ಏಳಿತಾರ ನೋಡು ಅದು ಕಳಸ ಕಳಸ ಹ್ಮ್ ಹಾ ಕುಂಭ ಕಳಸ ಅದು ಎಲ್ಲಾ ನಮ್ಮನ್ ಛತ್ರಿ ಎಲ್ಲಾ ಎಲ್ಲಾ ನಮ್ಮ್ ಮನ ನಿಂದೆ ಹೋಗ್ತದಾ
ಹ್ಮ್ ಪೂರಾ ರಿಚ್ಂಗಿರ್ಪ ನೀ ಹನು
ಹಾ ಅಲ್ಲಿ ಪೂರಾ ಮನಿ ಅದು ಝ ಅದಲ್ಲ ಅವ
ಹಾ ಅಂದ್ರೆ ಗೌಡ್ರ ಮನೆ ಇದ್ದಂಗ ಅದ ಇದ
ಹ್ಮ್ ಗೌಡ್ರ ಮನ ನಿಂತ ಇದು ಬರ್ತದ ಏನಂತಾರ ಅದು ದೇವ್ರ ಮೂರ್ತಿ
ಕುಂಂಬಾ
ಹಾ ಕುಂಬ ಕುಂಭ ಅದು ಬರ್ತದ ಆ ಕಡೆ ನಮ್ಮ್ ಮನ ನಿ ಮತ್ತ ಅದು ಕಳಸ ಛತ್ರಿ ಅದುದು
ಹಾ ಹಾ ಕಳ್ಸ ಹದ್ತೇನಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ಅಂದ್ರ ಚಲೋ ಐತ್ ಬಿಡ್ಪಾ ಅಂದ್ರ ಫುಲಲ್ ಗ್ರ್ಯಾಂಡ್ ಆದಂಗತ್ತನ್ ದೇವ್ರ
ಹ್ಮ್ ಗ್ರ್ಯಾಂಡ್ ಆಗ್ತದ ಮತ್ತೆ ಅಗ್ಗಿ ಅದು ಇರ್ತದ ಬೆಳಗ್ಗೆ
ಹ್ಮ್ ಹ್ಮ್ ಹ್ಮ್
ಹ್ಮ್ ಅಗ್ಗಿ ಅದು ಎಲ್ಲ ಮುಗಿಸಕೋಬೇಕು ಪಂದರ ದಿವಸ ಅತ ಜತ್ರೆ
ಹಾ
ಈಗ ಈಗ ಶ್ರಾವಣ ಶ್ರಾವಣದೊಳಗ ಏಳ ದಿವ್ಸ ನಮ್ಮ್ ಊರಾಗ ಭಜನೆ ಹಕ್ತಾರ
ಹ್ಮ್
ಅದು ಸಪ್ತ ಸಪ್ತ ಭಜನೆ ಅಂತ ಹಸ್ತಾರೆ ಇಪ್ಪತ್ನಾಕ ಗಂಟೆ ಭಜನೆ ಇರ್ತದ
ಹ್ಮ ಹ್ಮ್ ಹ್ಮ್
ಒಟ್ಟ ಒಟ್ಟ ಬಂದ್ ಮಾಡಲ್ಲ
ಹ್ಮ್
ಹ್ಮ್ ಅದು ಅಲ್ಲಿ ಆ ಜಾತ್ ಹಾ ಶ್ರಾವಣ ಶ್ರಾವಣ ಮುಗ್ದು ಫಸ್ಟ್ ಸೋಮಾರ ಹಸ್ತಾರ
ಹ್ಮ್
ಹ ನಿಂಗ ಕರ್ಕೊಂಡ್ ಹೋಗದ್ತೀನ ಅಂತ ಬರ್ಬೇಕಕ್ ನೋಡ ಬರ್ ಕರ್ಕೊಂಡ ಹೋಗ್ತವಿ ನೋಡು ಬರ್ಬಕ್ ನೋಡು
ಏ ಬರ್ತಿತ್ವ ಯಸ್ಸು ಗೊಬ್ಬನಿ ಕೇಳ್ಬೇಕಿಲ್ಲ ಅವನು ಬರ್ತಿ
ಹ್ಮ್ ಎಏ ಸುಖರಿತೀನಿ ನಿನಗ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಹೋಗಂಂತು
ಹ್ಮ್ ನಾವ್ ಹೋಯ್ ಬರಂದ್ರೆ ಆಯ್ತು ನಾನು ಯಸು ನೀನು
ಹ್ಮ್ ಬಾಲು ಎಲ್ಲರುೂ
ಹ್ಮ್ ಯಾಕಂದ್ರೆ ಬಾವವು ಇನ್ನೊಂದಿ ಸುಡಡುರ್ ಇೊಂದ್ ಹೆಂಗ ಅದಲ್ಲ ಆಗ್ಯಾಂಗನ ಕರಿಬಾಡಪ್ಪ ಆಯ್ತ ಅಲ್ಲೆಲ್ಲ ಇದ
ಹಾಪಾ ನಾ ನಿಮ ನಿಮ್ಷ್ಟ ಇಷ್ಟ ಹೇಳಕ ತಿನ್ನ ಯಾರಿಗ ಹೇಳಲ್ಲ ಮತ್ತೆ ಹ್ಮ್ ಮತ್ತೆ ಯಾಕಂದ್ರೆ ಅವರು ಬೇರೆನೆೇ ನಿಮ್ ಬೇರೆನೆೇ
ಹ್ಮ್ ಯಾಕಂದ್ರ ಹುಡ್ಗರು ಬಾಳ ಹದದಾವ
ಗೋವನ್
ಹ್ಮ್ ಇಲ್ ಬಂದು ಮತ್ತೆ ನೀನ್ೇಸಲ್ ಖರ ಮಾಡಿದ್ರ ಅಂದ್ರ
ಹ್ಮ್
ನೋಡಪಾ ನಮ್ ಮಗನ ಎಂತ ಅಲ್ಲಿ ಬಿಟ್ಟಿದೆ ಅಂತ ಅಂದಬಿಡ್ತಾರ ಅದೊಂದ್ ಮಾತ್ ಬರ್ತಲ್ಲ
ಹ್ಮ್ ಪಕ್ಕ ಹೋಗಮ್ಮೆ ಈಗ ಶ್ರಾವಣ ಯಾವಾಗ ಸ್ಟಾರ್ಟ್ ಆಗ್ತ ಆಗಸ್ಟ್ ಒಳಗ್ ಶ್ರಾವಣ ಸ್ಟಾರ್ಟ್ ಆಗ್ತದಾ
ಹ್ಮ್ ಹ್ಮ್
ಆಗಸ್ಟ್ ಆಗಸ್ಟ್ ಎಂಡ್ ಆಗಣ ಸೆಪ್ಟೆಂಬರ್ ಫಸ್ಟ್ ವೀಕ್ ನಾಗ ಜಾತ್ರೆ ಇರ್ತದೆ.
ಹ್ಮ . ಅವಾಗೇ ನಮ್ದೇನ್ ಬರ ಅದ ಇರ್ತೆತೀ ತೊಗೊ ಬಾಳ ಏನ್ ಕ್ಲಾಸಸ್ ಏನ್ ಇರಲ್ಲ.
ಹಾ ಏಳ್ ದಿವ್ಸ ಇದ ಇರ್ತದಲ್ಲ ನಾವ್ ಲಾಸ್ಟ್. ಲಾಸ್ಟ್ ಮೂರ್ ದಿವ್ಸ ಇದ್ದಾಗ ಹೋಗಮ ಅಂತ ನಮ್ಮ್ ಊರಾಗೆ ಇದ್ದ ಮತ್ತ ಸೋಮವಾರಂಗ ಬರಂ.
ಹ್ಮ್ ಆಯ್ತು ಮುಸಂಡ್ ಬಂದ್ಬಿಟ್ರ್ದೊಡನ್ ಹ್ಮ್.
ಹ್ಮ್.
ಹ್ಮ್ ಹ್ಮ್ ಇಲ್ಲಿಂದ ಎಷ್ಟ್ ಕಿಲೋಮೀಟರ್ ಆತ ಊಗ್ ಹೋಗ್ಬೇಕಾದ್ರ.
ನಮಗ ಆತದ ಬ ಇಲ್ಲಿಂದ ಹಿಂಗ ಯಾದಗಿರಿ ಮ್ಯಗಿಂದ ಹೋದ್ರ. ಹ ಸನಿ ಆಗ್ತದಾ.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
ಯಾದಗಿರಿ ಮ್ಯಾಗಿಂದ. ಅದ್ರ ನೂರ ಇಪ್ಪತ್ ನೂರ ಒಳಗೆ ಆತದ. ನಾ ಗುಲ್ಬರ್ಗ ಮ್ಯಾಗಿಂದ ಹೋದ್ತೀನಿ.
ಹಂಗೆಕ ಮತ್ ಹಿಂಗೆ ಹೋಗ್ಬೇಕಕ್ಕೆಲ್ಲ ಸನಿಪಾತಲ್ವಾ.
ಆ ಕಡೆ ಸ್ವಲ್ಪ ಬಸ್ ಟೈಮಿಂಗ್ ಅದಾವ ಅದಕ್ಕೆ ಬಸ್ ಸಿಗಲ್ಲ ಜಲ್ದಿ.
ಹ ಹಾ.
ಹ್ಮ್ ಅದ್ಕ ಹಿಂಗ ಗುಲ್ಬರ್ಗ ಮ್ಯಗಿಂದ ಹೋದ್ರೆ ಬಸ್ ಇರ್ತಾವ ಎಲ್ಲಾ ಇರ್ತಾವ ಹೋದ್ರು ಬರ್ತವ.
ಹ್ಮ್.
ಹ್ಮ್.
ಬಸ್ಸ ಟಿಕೆಟ್ ಎಷ್ಟ ಅದ ಹಿಂಗೋದ್ರ.
ಹೆಂಗ.
ಹಿಂಗ ಇದ್ರ ಮ್ಯಾಗ ಹೋತಲಾ.
ಎ ಕಡಿ ಇದು ಗುಲ್ಬರ್ಗ ಮ್ಯಾಗಿಂದ. ಅಯ ಎಲ್ಲಾ ಎಲ್ಲಾ ಸೇಮೆ ಬರ್ತದ ಸೇಮೆ ಬರ್ತದ ಒಂದ್ ಹತ್ತೈ. ಇಪ್ಪತ್ತು ರೂಪಾಯಿ ಅಕಡೆ ಈ ಕಡೆ.
ಹ್ಮ್ ಹ್ಮ್ ಹಂಗಂದ್ರ ನೀನಗ ಜಾಸ್ತಿ. ಹಾ ಹಾ ಜಾಸ್ತಿ ಬಸ್ ಸಿಗೋದು ಈ ಕಡೆ ಗುಲ್ಬರ್ಗ ಇಂದ ಹೋದ್ರೆ ಸಿಗ.
ಹ್ಮ್ ಗುಲ್ಬರ್ಗ ಇಂದ ಹೋದ್ರ ನಮ್ ಊರಿಗ್ ಡೈರೆಕ್ಟ್ ಅವ ಬಸ್ಸ.
ನಿಮ್ಮೂರಿಗೆ ಅವ ಡೈರೆಕ್ಟ್.
ಹ್ಮ್ ಡೈರೆಕ್ಟ್ ನಮ್ಮ ಊರಿಗೆ ಅವ. ಮಾರ್ಕೆಟ್ಗೆ ಹೋದ್ರ ಹ್ಮ್ ಮಾರ್ಕೆಟ್ಗೆ ಹೋದ ನಮ್ಮ. ಪಕ್ ಪಕ್ಕ ನೀ ಜತಿ. ತ್ರಿ ಸರಿಯಾಗ ಆತದ ಎಲ್ಲ ಆತದ ನಮ್ಮ್ ಮಾಮವರೆ ಇದು ಆತರ.
ಹಹಹ.
ಪೂರ್ವಾಂತ್ರ ಏನ್ ಅಂತರ್.
ಹಾ ಪುರುವಂತರ ಪುರುವಂತಿ ಆಡ್ತಾರ ನೋಡ ಅದ. ಹೌದ್ ನಮ್ಮೂರಾಗನು ಶಿವರಾತ್ ನಮ್ಮೂರಾಗನು ಶಿವರಾತ್ರಿಗ್ ಒಂದ್ಸಲ ಆಡ್ತಾರ.
ಹ್ಮ್.
ಹ್ಮ್ ಮಸ್ತ್ ಆತ.
ಹ್ಮ್ ಅದೇ ಅ ಭಾರಿ ಆತದ ಜಾತ್ರಿ.
ಹ್ಮ್.
ಮಸ್ತ್ ಆತು ಅದೆಲ್ಲ ಹ್ಮ್.
ಹ್ಮ್ ಹಂಗಾರ ಮಾಡಂತ ಹೋಗಮ್ಮಂತೆ.
ಹ್ಮ್.
ಹ್ಮ್.
ಪಕ್ಕ ಹೋಗೊಮ್ಮ ಸೆಪ್ಟೆಂಬರ್ ಫಸ್ಟ್ ವೀಕ್ ನಾಗ ಇರ್ತದ ಹೋಗೋಮ್ ಅಂತ.
ಆಯ್ತು ಹೋಗೋಮ್ ಅಂತ ಅವಾಗೇನ್ ಜೂನಿಯರ್ಸ್ ಬಂದಿರ್ತಾರ ಎಲ್ಲಾ ಬಂದಿರ್ತಾರ.
ಹಾ ಗಣೇಶ್ ಚತುರ್ಥಿ ಬಿ ಇರ್ತದಂಗೆ.
ಹಾ ಹೇ ಗಣೇಶ್ ಚತುರ್ಸ್ಥಿ ಇಲ್ಲ. ಕಾಲೇಜ್ ದಾಗ ಆಚರಿಸಸ್ತಾರಂತ ಮಸ್ತ್
ಯಾವಾಗ
ಅದೇ ವರ್ಷ ವರ್ಷ ಆ ಕಾಲೇಜ್ದಾಗನ ಫುಲ್ ಗ್ರ್ಯಾಂಡ್ ಆಗೆ ಮಾಡ್ತಾರ ಅಂತ ಹೇಳಿದ್ರು
ಇಪ್ಪಾ ನೋಡಿಲ್ಲಲ್ಲ ಮತ್ತೆ ಈ ವರ್ಷ
ಏ ಹೋದ್ ವರ್ಷ ನಾನು ಕಾಲೇಜ್ ಇದು ನಮ್ದ ದಿನ ಅದು ಇ ಬಿಟ್ಟಿದ್ದಲ್ ನೋಡು ಲಿಸ್ಟ್ ಬಿಟ್ಟಿದ್ದ ಇಲ್ಲ
ಹಾ ಹಾ ಹಾ ಹಾ ಹಾ ಲಿಸ್ಟ ಬಿಟ್ಟಿದ್ದ ನ
ಹ ಫಸ್ಟ್ ಲಿಸ್ಟ್ ಬಿಟ್ಟಿದ್ರ ಇನ್ನು ಕಾಲೇಜು ಸ್ಟಾರ್ಟ್ ಆಗಿದ್ದಲ್ಲ ಹ ಅವಾಗೆ ನಾನು ಹೋಗಿದ್ದ್ಯಾ ನಾನ್ ಭ ಹೋಗಿದ್ದ
ಹಾ
ಹೋಗಗಿದ್ಯಾ ಆಯ್ತು ಹಿಂಗ ಅಡ್ಮಿಷನ್ ಮಾಡಕ ಹಯ್ದ್ಯಾ ಒಳಗ ಹೋದ ಅಲ್ಲಿ ಲೈಬ್ರರಿ ಐ್ ನೋಡಪಾ ಅಲ್ಲಿ ದೇವ್ರಐ್ತ ಹೋಗಿ ಸಣ್ಣ ಮಾಡಿಕೊಂಡ ಪ್ರಸಾದ ತಗೊಂಬ ಅಂತ ಅಂದ್ರು
ಹ್ಮ್
ಅದು ಲೈಬ್ರರಿ ಐತಲ್ಲ ಅಲ್ಲಿ ಇಡ್ತಾರ ಫುಲ್ು ಗ್ರಾಂಡ್ ಹೋಗ್ಬೇಕಾದ್ರೆ ಎಷ್ಟು ಗ್ರಾಂಡ್ ಮಾಡ್ತಾರ ಗೊತ್ತಾ ಹ್ಮ ಸೀನಿಯರ್ಸ್ ಎಲ್ಲಾ ಹೇಳಿದ್ರಲ್ಲ ನನ್ಗ ಕರ್ದಿದ್ರು ಪರಿಚಯ ಅಲ್ಲ ಮತ್ತೆ ಇ ನಂಗ ಅರ್ಧ ಮಂದಿ ಕರ್ದಿದ್ರು ಹೋಗೋಣ ಅಂತ ಹೋಗಿದ್ದೆ ಫುಲ್ ಗ್ರಾಂಡ್ ಮಸ್ತ್ ಎಲ್ಲಾ ಬೇಸ್ಗೀಸ್ ತರಿಸಸ್ತಾರ
ಹ್ಮ್
ಆಯ್ತ ವರ್ಷ ಪಫುಲ್ಲು ಗ್ರ್ಯಾಂಡ್ ಮಾಡಿ ಅಲ್ಲಿ ಕ್ಯಾನಲ್ ಐ್ತ್ ನೋಡು
ಹಾ ಹಾ
ಹ ಆ ಕೆನಲ್ ಕೋಗಿ ಒಡೆ ಬರ್ತಾರೋ
ಹಾ
ಹ್ಮ ಮಧ್ಯಾಹ್ನ ನಾಕ್ ಗಂಟೆಗೆ ಹ್ಮ್ ಮಧ್ಯಾಹ್ನ ಮೂರ್ ರು ಎರಡಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರ
ಹ್ಮ್
ಆಯ್ತ ಅಲ್ಲಿಗ್ ಹೋಗತನ ಡ್ಯಾನ್ಸ್ ಹೊೋಡ್ಕೊಂಡ ಹೋಗದಪ್ಪ ಎಲ್ಲಾರ
ಹ್ಮ್ ಏನ್ ಸ್ಪೀಕರ್ ಅದ ಹಚ್ತಾರಾನ
ಏ ಎರಡು ಅದಾವಲ್ಲ ಕಾಲೇಜಾಗ ಸ್ಪೀಕರ್
ಹಾ ಹಾ ಹಾ ಹಾ
ಹಾ ಅದ್ರಾಗ ಹಚ್ಚಿ ಬಿಡತಾರ ಹಚ್ಚಿ ಟ್ಯಾಕ್ಟರ್ ಇಟ್ಟ ಬಿಡಿದಾರ
ಹ್ಮ್
ಆಯ್ತಾ ಅಲ್ಲಿಗ್ ಹೋಗತಾನ ಒದ್ರಶ ಅಂತ ತಗದ
ಹ್ಮ್
ಹ್ಮ್ ಎಲ್ಲೂ ಗ್ರ್ಯಾಂಡ್ ಆಗತ್ತ ಅಲ್ ಹೋದ್ರೆ
ಹ್ಮ್ ಹ್ಮ್
ಹ್ಮ್ ವರ್ಷ ನಾವ್ ಮಾಡಂಬಿರ್ತವ ಪುಲ್ ಗ್ರಾಂಡ್ಾಗ
ಹಾ ಈ ವರ್ಷ ಭ ಮಾಡಮ್ಮಿ ಗಣೇಶ್ ಚತುರ್ಥಿಗೆ ಹ್ಮ ಇರ್ತನ್ ತವನ ಎಲ್ಲಿ ಇದ್ದಂದ್ರ ಮಾಡಮ ಸರಿಯಾಗಿ
ನೀಏನು ಉಊರಿಗೊತ್ತನು
ಹ್ಮ್ ಅದು ಫಂಕ್ಷನ್ ಅಲ್ಲಿ ಜಾತ್ರಿ ಮತ್ತೆ ಗಣೇಶ್ ಚತುರ್ಥಿ ಅಡ್ಡು ಒಮ್ಮೆ ಇರ್ತವಲ್ಲಾ
ಹಾ ಹಾ ಹಾ
ಹ ನೀ ನೀ ನೀನು ಬಾ ನಡಿ ಹಂಗೆ ಹೋಗಮ್ಮಿ
ಆಯ್ತಾಯ್ತು ಹೋಗಮಂತು ಅಲ್ಲಿ ಮಾಡಿ ಬಂದು ಇಲ್ಲೇ ಮಾಡ್ಬೇಕ ಆಲ್ಲ ಇಲ್ಲಿ ನಮ ಕಾಲೇಜ್ದು ನಮ್ದ ನಮ್ ಕೈ ಹೇಗಿರ್ತ್ತಲ್ಲ
ಎರಡ್ ದಿವ್ಸ ಹೋಗ್ ಬಂದ ಇದು ಮಾಡ್ಬಿಡಮ್ ಹ್ಮ್
ಹ್ಮ್ ಆಯ್ತ ಇಲ್ಲಿನು ಮಸ್ತ್ ಗ್ರ್ಯಾಂಡ್ ಆದಾ
ಹ್ಮ್
ಮಾಡಮ್ರಿ ನಾವ್ ನಾವೇ ನಿನ್ ಮಾಡಮ್ರಿ ಈ ಸಲ ಈ ಸಲು ಅ ಈಗ ಹೆಂಗ ಜೂನಿಯರ್ಸ್ ಬಂತಾರ ನೋಡು ವೆಲ್ಕಮ್ ಪಾರ್ಟಿಿಗೆ
ಹ್ಮ್
ಎಲ್ಕಾ್ ಪಟ್ಟಿ ಅದ ಗಿಚ್ಚ ಮಾಡಮ್ರೀ ಸಲ ಮಸ್ತ್ ಆಗಿ ಮಾಡಮ್ರರಿ
ಹಾ ವೆಲ್ಕಮ್ ಪಾರ್ಟಿಸ್ ಸರ್ ಮೇಡಮ್ ಈ ಡ್ಯಾನ್ಸ್ ಅದು ಪ್ರಾಕ್ಟೀಸ್ ಮಾಡೋಣ ನಮ್ಮ್ ಎಲ್ಲಗ
ಜೂನಿಯರ್ಸ್ ಗೆಲ್ಲ ಹೇಳ ತೋ ನಾವ ಹುಡುಗರ್ರಿಗೆಲ್ಲಾ
ಒಂದ್ ವಾರ ಮೊದ್ೇ ಡ್ಯಾನ್ಸ್ ಪ್ರಾಕ್ಟೀಸು ಅದು ಇದು ಎಲ್ಲ ಮಾಡೋಣ
ಹಾ ಅವ್ರಿಗೆಲ್ಲಾ ಹೇಳಮ್ರಿ ಎಳ್ಗಿಸಿ ಡ್ರಾಂಗ್ ಡ್ಯಾನ್ಸ್ ಪ್ರಾಕ್ಟೀಸ್ ಮ ಸ್ಪೋರ್ಸ್ ಎಲ್ಲಾ ಇರ್ತಾವ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳಿ ನಮ್ ಸೀನಿಯರ್ಸ್ ಮಾಡ್ದಾಗ ಮಾಡದ್ ಬೇಡ ನಮ ಸೀನಿಯರ್ಸ್ ಎಲ್ಲ ಅದ್ ಮಾಡಿದರು ನಾವೆಲ್ಲಾ ಚೆನ್ನ್ ಮಾಡಿ ನಾವ್ ಹುಡುಗರ್ನ್ನನೆಲ್ಲ ನಮ್ ಕೈಿಟ್ಕೊಂಡು ಎಲ್ಲಾ ಚೆನ್ನ ಂಗ ಯಾಕಂದ್ರೆ ನಾವು ಬಿಟ್ಟ ಹೋಗಬೇಕಾದ್ರೆ ಅವ್ರಿಗೆ ೀಲ್ ಆಗಿರ್ಬೇಕಕ್ ಎಂತ ಸೀನರ್ಸ್ ಬ ಬಿಟ್ಟು ಹೊ ಅಂತೀವಲ್ಲಪ್ಪ ಅನ್ನೋ ಒಂದುಫೀಲ್ ಬಂದಿರ್ಬೇಕು ಅವ್ರಿಗೆ
ಹಾ ಅದು ಬರ್ಬಕ್ ಬಿಿಡು
ಹ್ಮ್
ಹ್ಮ್ ಹ್ಮ್
ಹ್ಮ್ ಇವ್ರನ ಆದ್ರೂ ಈ ಸ್ವಿನರ್ಸ್ ಆದ್ರೂ ಗೊತ್ತಲ್ಲ ಲಾಸ್ಟಿಗೆ ಹೆಂಗಾಯ್ತು ಗೊತ್ತಾ ನನಗೆ ಫುಲ್ ಫಿಲ್ ಆ ಕೊೊತಾ ನಾನು ಹತ್ ಬಿಿಟ್ಟೆ ಹ್ಮ್ ಹ್ಮ್ ಇರಲಮ್ಮ ಆಾಸ್ಟ್ಲಾಗ ಒಬ್ಬ ಇದ್ನಲ್ಲ ಹಣ್ ನೋಡ್ಗ ಸಿ ಪುಲ್ಲು ನಂಗ ಅದಾಗಬಿಟ್ಟಿತ್ತು ಹ್ಮ್ ಸರಿತವನ್ಾಗೇಶ ಊಟಕ್ಕ ಹದ ಒಂಟಿನಿ
ನಾನು ಊಟಕ್ಕೆ ಹೋಗ್ಬೇಕಪ್ಪ ಹೊಸು ಹೋಗ್ಯವ ಹ್ಮ್ ಇಲೆ ಹ್ಮ್ ಇಡ್ಲೆ ಹ್ಮ
ಹಾ